ಆರಾಮ್ ಅದ್ರೀ ರ ಏನ್ಡದ್ರಿ ನಿಮ ಕಾಲೇಜ ಸ್ಟಡಿ ಅದು ಏನ್ ಮಾಡಿರಿ
ಏನ್ ಇಲ್ರಿ ಹೊಲಕ್ ಬಂದಿದ್ದೆ.
ಹೌದ್ರೀ ಕಾಲೇಜ್ದದ ಏನು ಬಿಟ್ಬ ಬಿಟ್ರ ಏನ್ ಎಲ್ಲ ಡಿಗ್ರಿ ಮುಗಿದ್ರಿ
ಈಗ್ರ ಮುಗಿದ್ರಿ ಉದ್ಯೋಗಿಲ್ಲ ಏನಿಲ್ಲ ಹ ಒಟ್ಟಪಡಿ
ಹೌದ್ರಿ ಏನ್ ಮಾಡ್ಕೊಂಡ್ರಿ ಜಾ ಯಾರ ಮೂರು ನಾವ್ ವಕುಲ್ತನ ಮಾಡ್ದೇವ್ರ ಸರ್ ಆಯ್ತುನ್ ವಕುಲ್ತನೀ ಅವ ಕುತ ಮತ್ತೆ ಎ ಎ ಹೊಲದು ಮಾಡ್ರಿಗ ಮತ್ತ ಬಾಳ ಹೊಲ ವ ಮಾಡ್ರ ಮಾಡವ್ರಿ ಮೆರಗ್ ದಿನ ಬ ಹೆಚ್ಚ ಮಳಿ ಎಲ್ಲ ಏನಿಲ್ಲ ನೋಡ್ರಿ ಏನ್ ಮಾಡ್ತ ಇನ್ನ ಒಂದ್ ಸ್ವಲ್ ಬತ್ರಿ ಮಳೆ ಮತ್ತೆ ಇನ್ನ ಬರ್ಬೇಕಾಯತ್ ನೊಂದ್ರ
ಬಂದಿಲ್ರರಿ ಮ್ಯಾಲಿನ ಸ್ವಲ್ಪ ಆಟೆ ಮಣ ತೊಯ್ದ ಬುಡ್ಗ್ ತೊಯ್ಬೇಕಲ್ಲ
ಹೌದೌದ್ರೀ ಎಲ್ಲ ಅಂದ್ರನು ಸ್ವಲ್ಪ ಸಿಖ ಇದು ಬಂದದ್ರೀ ಸ್ವಪ ಏ ಬಾರಿ ಅದತ್ ಒಂದ್ ತಾಸ ಬಂದ್ರ ಮತ್ತೇನ್ ಎಲ್ಲ ಚಲೋತಿತ್ ಎಲ್ಲಾ ಹ ಚಲೋ ಆತ್ತಿದ್ರಿ ಅಲ್ಲ ಮತ್ತೆ ಏನು ಮಳೆ ಬರ್ತ್ರಿ ಇನ್ನೊಂದ್ ಎರಡ್ ಮೂರ್ ದಿನ ಹೇಳಿ
ನಾವನ್ ಬೀಜರ
ಹೌದ್ರೀ ಇನ್ನೊಂದು ನಿನ್ನ ದೇವ್ರ ದೇವ್ರ ಹೇಳಕ್ ಹೇಳನ್ ಮಳಿ ಬಾಳ ಅದ ಇನ್ನೊಂದ್ ಹಾಕಿದಿಂದಂತ ಅಂದ್ರೀ ಹೌದೌದು ನಿಮ್ರ ಜನ ಆಗದಂತಲ್ಲ ಇದೇ ರೀ ಮೋರಂ ಬಗ್ಗೆ ಸ್ವಲ್ಪು ಲಪ್ಪಡಗ್ಯವ್ರೀ
ಹ
ಎಲ್ಲಡ್ಮ ಆರು ಎಲ್ಲತ್ತು ಎಲ್ಲ ಈಲ್ಲ ಇವೆಲ್ಲ ಜಗಳ ಆಡ್ಬಿಟ್ರೀ ಎಲ್ಲಾ ಜಗಳ ಆಡ್ಕಿಸಿ ನಮ್ಮ ದೇವ್ರವರಾರದ ಮಾಡಿಬಿಟ್ರಿ ಅಂದ್ರ ಹೋಗ್ಯಾರ ದೇವ್ರ ಟೆಂಪು ತಾಗ ತಂದವ್ರೀ ಹೌದೌದ ರೀ ಪೇಪರ್ದಾಗ ಎಲ್ಲ ವೈರಲ್ ನೋ ದದೆಲ್ಲ ಟೆಂಪುಾಗ
ಹಾ
ಇಷ್ಟು ವರ್ಷ ನೂರಾರು ವರ್ಷ ಯತ್ ರೀ ನಾವು ಗಣ ಯಿಕೊಂಡ ಬರುತವರ ಇದ ಪಸ್ ಎಹ್ ಬಾಳ ಸುಮಾರು ತಲಿಮರುಗಳು ಅವ್ ನಮ್ಮ ದೈವದ ಇದು ನಮ್ಮ್ ಇತ್ತರ ಕಾಲದಿಂದ ಅವ್ರು ಇವಲ್ಲ ಹಾ ಮ್ಯಾಲ ಆದ್ರೆ ಹೋಗ್ಲಿಂದ ಆದ್ರೂದು ಎಲ್ಲಾ ಇಸ್ ವರ್ಷ ಆದ ಟೆಂಪುಾಗ ಟಂಪುದಾಗ ತೊ ಹೋಗಿಲ್ರರಿ ಇದೇ ವರ್ಸ ನೋಡ್ರಿ ಟೆಂಪುದಾಗ ತೊಂದ ಇದ್ದು ನೋಡ್ರಿ ಒಳ ಕುಂತಿದ್ರ ತತ್ತು ನೋಡ್ರ ಅವನ ಅವನು
ಮಾಡ ನಮ್ ನಮ್ ತಲೆಗ ಅವ್ರೆಲ್ಲ ನೋಡ್ಕೊಂಡಾರಲ್ಲ
ಇಲ್ರೀ ಶೆಬ್ಟ ಅಂದ್ರ ಎಲ್ಲ ಈಗ ಮಂದಿಗ್ ತೆಳದ್ರಿ ಜ ಆಡ್ಬಡ್ದ ಅಂತ
ಎಲ್ಲಾ ಅವ್ರನು ಅನುಕೂಲಿ ನಮಗನು ಅನುಕೂಲತೆ ಆಗ್ಬೇಕು ಅಂತ ಮಾಡ್ಯಾರಪ್ಪ ಮತ್ತತ್ ನಾವೇ ನಮ್ಮೂಊರ ಮರ ಕೆಸ
ಹೌದ್ರೆ ಎಲ್ಲ ಹಾಗಗದು ಹಗ ಈ ಮುಂದಕ ಚಲೋ ಆದ್ ಮಾಡಬೇಕ್ರೀ ಒಟ್ಟ ಇಲ್ರಿ ನಮ್ ಊ ಮಾಿ ಎಂ ಎಲ್ ಎ ಅನ್ರರಿ ಒಬ್ಬನ್ ಕಾಯ ಮಾಜಿ ಎಮ್ ಎಲ್ ಕಾಯಗೆ ಎಲ್ಲ ಕಾಮನ್ ರೀ ಇದೆಲ್ಲಾ
ಹ
ಕಾಮನ್ ಅಂದನಲ್ಪಾ ಇದು ಹೊಸಲ ಜಗಳ ಆಗ್ಯಾದಂತಲ್ಲ ಅದೇ ಅದೇ ಜಗಳಾ ಅಲೋ ಮತ್ ಒಂದಾಗ್ಯಾರಿಗ
ಅವ್ರನ್ ಪ್ರೆಸರ್ ಬಿದ್ದಿರ್ತ್ತ ನಿಮ್ರ ಹಿಂಗ ಆತ ನೋಡ್ರಿ ಹೆಂಗ
ಇಲ್ಲರೀ ಅವರು ಹೇಳಬೇಕಾದ್ರ ಲ್ಲ ಕಾಮನ್ರಿ ಎಲ್ಲ ಜಗಳಗಿಗಳ ಅಂತ ಹೇಳ್ಬ
ಎಲ್ಲ ಇ ಐರನ್ ಅದು ಜೀವ್ನ ಜಗಳ ಪಗಳ ಅಂದ್ರೆ
ಹೌದೌದ್ರಿ ಅವರುನ ಆಡಬಾಡ ದಾಗಿತ್ ಜಗಳ
ಏನ್ ಮಾಡತ್ತಪ್ಪಾ ನಿಮೂರಾಗ
ಬಾಳ್ ಕುರತೆದ್ರೀ ಇಲ್ಲ ಎಲ್ಲ ಬರೀ ಅನ್ಪಡಾರ್ರಿ ಯಾರ್ರೀ ಹೌದಿಲ್ಲ ಶಾಪುರ್ ತಾಲೂಕದಾಗೆ ಅನ್ಪಡಗಳೋ ಅಂದ್ರ ನಮ್ ಶಿರವಾಳದಾಗ ಆರಿ ನಮ ಊರಾಗಂದ್ರೆ ಮಾಡತಾರಟ್ಟ ಉರ್ಕೊಂಡಾಗ ನಮ್ ಉರ್ಸ್ಕೊಂಡಗ ಈಗಲ್ಲ ಮಸ್ತ್ ಅವ ನಮ್ಮೂರಾಗ ಹ್ಮ ಹ್ಮ ರೀ ಇಲ್ಲಿ ಅಂತರ ಬರೆ ಗೊತ್ತಲ್ರಿ ನಿಮಗನು
ಹಾ ಏನ್ ಏನ್ ಮಾಡ್ತರಿ ಅಲ್ಲಾ ಹೌದಾ ನಾವು ಏನ ತಕೊಂಡು ಆಗಲ್ಲ
ಜನ ಸಂಖ್ಯಾ ಅದ್ರೀ ನಮೂರಾಗ ನಾಕ್ ಸಾವಿರ ಐದ್ ಸಾವಿರ ಆದಂತ್ರಿ ಅಲ್ಲಾ ಶಿಕ್ಷಣ ಬಾಳ್ ಕೊರತೆ ಆದರಿಲ್ಲಿ ಆತರ ಆದಾರ ಮತ್ತೆ ಹೆಂಗ್ ಕೂಡ ಮಾಡ್ತಾರ ನಿಮೂರಗ ಎಲ್ಲ ತಿಳದರ್ ಮಾಡಿದ ಎಲ್ಲ ಸಮಚಾರ ಎಲ್ಲ ಹಾ ರೀ
ಹಂಗಂದ್ರ ಏನು ಅದು
ಹ್ಮ ಹ್ಮ ರೀ ಎಲ್ಲ ಶಾಲಿನ ಮುಚ್ಚೋಲಗ ತರಿ ಎಲ್ಲಾ ಮಾಸ್ತರ್ ಗಳನ್ ಯಾವ್ ಸರಿ ಅಲ್ರರಿ ಬರಗ್ ಎಷ್ಟ ಟೀಚರ್ ತುಂಬ್ಬಿಟ್ಟ್ರೀ ಅವುಯ ಬಿ ಎ ಬಿಕಾಂ ಮಾಡಿ ವ ಬಿ ಎಡ್ ಮಾಡ
ಗ್ರೂಪ್ ಮಾಡಿ ಎಲ್ಲಾ ಏನ ಕ್ವಶನ್ ಇರ್ತಿ ಈ ತರ ಯಾಕ ಆಯ್ತಿ ಈ ತರ ಯಾಕ ಇಲ್ಲ
ಹಾ ರೀ ಕೇಳಲ್ಲಾಗ್ಯದ ಲೇ ನಂದ
ಹೌದ್ರಿ ಎಲ್ಲಿರಿ
ನಾವ್ ಮನೆ ಕುಂತೀರೀ ನಿಮ್ದ ಏನು ಸೌಂಡ್ ಹೌದ್ರೀ ನಿಮ್ ಬಲ್ಲಿ ಮತ್ತ ಮತ್ತೇನ್ಡ್ರಿ ಸಮೀರಾ ಮತ್ತು ಏನಿಲ್ಲ ರಿ ಆರಾಮ ಇದವ್ರಿ ನಾವ ಒಂದು ಕಡೆ ಹೋಗಿದ್ರೆ ಒಂದು ಕಡೆ ಮುಂಜೆ ಹೋಗಿ ಇಬ್ರ್ ಆಗಿದ್ರೀ ಮಡಿ ಸೊಪ್ಪು ರಾಡಿಯದ ಹತ್ತ ರೀ ಕೇಸ್ರ್ ಕಾಲಾಗೆ.
ಏ ಏ ಬ್ಬ್
ಏ ಮುಂಜಾನೆ ಹೋದ್ರೆ ಅಷ್ಟೇ ಆತ್ತಿತ್ತ ಆಮೇಲ್ , ಏ ಹೌರಿ. ಮುಂಜೆಳ್ ಹೋಗಿದ್ರಿ ನಾವು ಏಳು ಗಂಟೆಗಂಗ. ಹೌದೌದು ಯಾರ ಯಾರ ಹೋಗಿರಿ ನಾ ಒಬ್ಬನೇ ಹೋಗಿ ಬಂದನಿರಿ ಇ ಬೇರೆ ಗಾಡಿ ತೊಗಂಡ ಹೋಗಾರ ಅಂತ ಮಳೆ ಹೌದ್ರಿ ಸ್ವಲ್ಪ ರೊಕ್ಕ ಬೇಕಲ್ರರಿ ಬಾಳ ಬೇಕಲ್ ಈಗ ನಾಲ್ಕೈಐದು ಸಾವಿರ ರೂಪಿ ಬೇಕರೀ ಅದ ಗಾಡಿ ಮಾಡಸ್ಬೇಕಂದ್ರ
ಇದ್ದಾಗೆ ಆರಾಮ್ ಇಟ್ಕ ರೊಕ್ಕ
ಊರಾಗ ಇದಿವಿ ಇಟಗ ಬೇಕ್ರಿ ಎಲ್ಲ ಜಮಾ ಮಾಡ್ಕ ಬೇಕ್ರಿ ನಾ ಸುಮ್ ಪಾಲತು ಖರ್ಚ ಮಾಡ ಹೋಗ್ತೀವಿ
ಪಾಲ್ತ್ ಕಷ್ಟ ಮಾಡ ಆರಾಮಿ ಗಾಡಿ ನೋಡಿಗಲ್ಲ
ಆ ರಿ
ಸುಮ್ನೆ ಅವೆಲ್ಲ ರೊಕ್ಕ ಕರ್ಕು ಮಾಡಕ್ ಹೋಗ್ಬಿಡೋದು ಮುಂದ ಏನ ಚೆಂದ ಊಟ ಮಾಡ್ತಿ
ಹೌದ ಮೊನ್ನ್ ನೋಡಿದಲ್ಲ ಸ್ವಪ್ ಯಾವೂರಗ, ಹೌದ್ರಿ ಏನು ಒಮ್ಮೆಲೆ. ತಿಂಗ್ ಕುಡ್ದ ಸತ್ತನ ಅಂತ್ರಿ ನವು ಕುಡಿದ್ ಬಿಟ್ಟ್ ಸಮ್ ದಿನಕ್ ಒಂದನ ಕುಡಿದ್ ಹಂಗ್ ಕುಡ್ಯಾಕ್ ಹೋಗ್ಬಾದ್ರಿ ಹಂಗೆಲ್ಲ. ಅವ್ ಏನ್ ಬಾದಾಮ್ ಜ್ಯೂಸ್ ಮತ್ತ ಆಪಲ್ ಜ್ಯೂಸ ಹ ಇವೆಲ್ಲ ಅವ್ರಿ ಸ್ಪ್ರೈಟ್.
ಸ್ಪ್ರೈಟ್ ಗಿಟ್ ಎಲ್ಲ ಬುಟ್ಬುಡ್ಬೇಕ್ ಆಯ್ತಾವೆಲ್ಲ. ಎಳ್ನೀರ್ ಕುಡ್ರಿ ಬಾದಾಮಿ ಹಾಲ್ ಕುಡ್ರಿ ಶರ್ಬತ್ ಕುಡ್ರಿ.
ಇಲ್ ಸಿಗಲ್ಲರಿ ಹಳ್ಳಿರು ನಮ್ ಊರಗ. ಸಿಗ್ತಾವ್ರೀ ಅರ್ವತ್ ಎಪ್ಪತ್ ರುಪಾಯ್ ಅವ್ ಹುಟ್ಟಿದ್ರ ಆರೋಗ್ಯ ಒಳ್ಳೇದು, ಹೌದ್ರಿ. ಬಿಳೆದಾಗದು.
ನೀವು ತಿಳಿದ ತಿಳ್ದ್ ಮಾಡ್ತರಿ ಅದೇ ನೋಡ್ರಿ ತೊಂ
ಹೌದ್ರಿ, ಹೌದಿಲ್ಲ ಹಾ ರಿ. ನಿಮ್ ಯುವ, ಸ್ವಪ್ ನೆಗ್ಡಿ ಅದ್ಯಾಗದೆ. ಅದೆ ನೆನ್ನೆ ಅವ್ದ್ ದೊರನ್ ಬಲ್ಲಿ ಹೋದ್ರೆಡಿವ್ರಿ ಧ್ವನಿ ಬಿದ್ದದ. ಹೌದೌದೌದು ಹಂಗಂನ್ರೀ. ಯಾರ್ರೀ ನಿಮ್ ಯುವ ರೀ ನಿಮ್ ಯುಎಸ್ ಅವ್ರು ಯಕಡೆ ಹೋಗ್ಯಾರೀ ಏನ್ ಕಾಣ್ಲಗ್ಯಾರ ಊರಾಗ. ನಿಮ್ಗೆ ಗೋತ್ರಿ ನಮ್ ಊರಗೇನ್ ಇರ್ತನ್ ಅವ, ಹೌದಿಲ್ರಿ ನಿಮ್ ಕಾಂಟ್ಯಾಕ್ಟ್ ಇರ್ತೇನ್ ರೆ ಯಾವಾಗವಾಗ. ಪೋನೆ ಹಚ್ಚಿಲ್ಲ ಭಾಳ್ ದಿನ ಆಯ್ತು, ಹೌದ್ ಅವ್ರಿಗೇನ್ ದೌತ್ ಅಕ್ಕನಿಗ ಹೋಗ್ಯನ್ ಅಂತ ಅಂದರಿ ಶಾಪುರ್ಕ್ಕ.
ಹೌದಾ ಯಾರ್ಯಾರ.
ಏನೋ ಅವ್ರ ಅಕ್ಕನ ಮಗನಿಗ್ ಏನ ಆರಾಮಿಲ್ಲ ಅಂತಡಿ ದಾವಾಖಾನಿಗ್ ಹೊಗ್ಯಾನ. ಹಾವ್ರಿ
ಬರಗಾನ ಊರಿಗೆ.
ಬರ್ತನ್ ಏನ್ರೀ. ಮಾಡ ಆಗ್ಯದ್ ನೋಡ್ರಿ ಬಾಳ ಮಾಳಿ ಮಳಿ ಬರಂಗದಂ ಆಯ್
ಹಾ ಒಳ್ಳೇದ್
ಒಳ್ಳೇದು ನೋಡ್ರಿ ಎಲ್ಲ, ಎಲ್ಲಾರ ವಡಿಬೇಕ್ರಿ ಒಂದ್ ತಾಸ ಚಲೋ ಅತ್ರಿ. ಬರ್ಬಕ್ರಿ ಎಲ್ಲಾ ಬೀಜ ಪಾಜ ಬಿತ್ತಿವಿ ಇವತ್ ಹೆಂಗಾರ ಬ ಅದೇ ಬರತ್ರಿ ಬರದ್ ಮಾತ್ರ ಗ್ಯಾರಂಟಿ ಇಗ್ ಇನ್ನೊಂದ. ತ ನಿಮ್ ಸೈಡ್ ನೋಡ್ರಿ ಬರ್ತನೋಡ್ರಿ.
ಹಂಗಾದ್ರೆ ಮಾಡೇನ್ ಕಾಣುತ್ ಬಿಡ್ರಿ ಟಾಪ್ನಾಗ್ ಒಂದ್ ಎಕ್ರೆ ಉಳುದ್ರೆ.
ಅದೆ ಅದೇ ಮತ್ತ ಹೊಲ್ದಾಗ್ ಇರಲ್ರೀ ಮತ್ ಮೈಗಿ ತೋಯೀಸ್ಕ್ಬಂದರ.
ಬರಬೇಕ್ರಿ ಒಂದ್ ಹನ್ನೆರಡ್ ಮಂದ್ಯಾರು ಅದ್ರಾಗ ಒಂದ್ ಎಕ್ರೆ ಉಳದ ಬಡ ಬಡ ಮುಗಿಸಬೇಕ. ಬರ್ತಾರಿ ಬೀಜಾ ಹಚ್ ಜಲ್ದಿ ಜಲ್ದಿ ಅಚ್ಚರಿ ಮಾಡ ಆಗ್ಯದ ಕುಂಡ್ಯಾರೆಂಗ, ಆದ್ರಿ ಒಂದ್ ಎಕ್ರೆ. ಹ ಹ ಅದ್ರಾಗ ನೀರ್ ತರಕ್ ಹೋಗಿನ್ರಿ ನೀರೆ ಇಲ್ರಿ ಕೇನಲ್ದಾಗ ಬಾವಿ ಬಾವಿಗೆ, ಎ ಎಲ್ಲ ರಿ ಎಲ್ಲ. ಮಳಿನೇ ಬತ್ ತೊವ್ಲ್ಗೂತ್ತಾದ ಅಲ್ಲಿ ಎಲ್ಲಿ.
ಗ್ಯಾಪ್ಸ್
ಎಪ್ಪೋ ಏನ್ ಬರ್ಗಾಲ ಬಿತ್ತಾ ಏನ, ಉರಾಗ್ ಬಿದ್ರಿ ಬರಗಲ್ ನೀ ಶೀರ್ವಾಳ ಆಯ್ತ. ಹ ಅದಕಿದ್ದು.
ಏಮ್
ಎ ಎಲ್ಲಿ ಬೋರಲ್ರಿ. ಕುಡ್ಲೆಕ್ಕ ನೀರ ಸಿಗಲ್ಲ ಆಗ್ಯವರಿ ಊರಾಗ ಬೋರಲ್ ಹಾಕ್ಸಕ. ಏ ನಿಮ್ಗೆನ್ ಆರಾಮ ಒಕ್ಕಲತನ ಆದ ಏ ನೀರು ಬರಲ್ರಿ ಅಷ್ಟ ಈಜಿ ನಮ್ಮ ಊರಗ ಕಲ್ಲಾವ್ರಿ ಬರೆ.
ಹೌದ ಹ್ಮು ಮತ್ ಮನಿ ಮುಂದ ಹ್ಯಾಂಗ ಬಿದ್ದು.
ಅವು ಬಂದವ್ರೀ ಅಟ್ಟ ಒಂದು ನಾಕೈದ ಬ್ಯಾರಲ್ಲ ಬರ್ತವ ರೀ ಮನಿಪುರತಕ್ಕ. ಹೌದೌದ ಅದ ಏನ್ ಇನ್ಸುರ ನ್ಯಾಚುರಂತ ಪಾಪ ಉಳಿದಿಲ್ಲ ಈಗ ನೋಡ್ರಿ ಅವ್ರನು ಆರನೂರ ಪೀಟ ಹೊಡಿಸಿದ್ರಂತರಿ ಏನ್ ನೀರ ಬೀಳಿಲ್ಲ ಮುಚ್ಚಿ ಬಿಟ್ರೆನ್. ಎರಡನೊರ ಪಟ್ಟೆ ಯಾರ್ ಆಯ್ತ ಬೀಳಲ್ಲಂತ ಅರ್ಥ ಅದೇ ರಿ ನಾವು ಮುನ್ನೂರ ಪೂಟ್. ಹೊಡಸಿದ್ರಿ ಸ್ವಲಪ ಬಂದವ್ರೀ ನೀರ ಅಷ್ಟೇ ಸಾಕ್ರೀ ನಮ್ಗ ಮನಿ ಪುರತಕ್ಕ ಆತವ್ರೀ. ಹೌದದ ಎ ಏನ್ ಫಸ್ಟಿಗ ಎಷ್ಟ ಎಷ್ಟಕ್ಕ ಬಿದ್ದವ್ರಿ ನೀರ ಸೊ ಒಂದ ಎರಡ್ನೂರ ಐವತ್ತ. ತ್ತಗ ಏನ್ ಬಂದುರಿ ನೀರ ಮುನ್ನೂರ ಪೂಟ ಹೊಡಿಸಿ ಬಿಟ್ಟಿವಿ ನಾವು.
ಹಾ ಹಾ ನಡೀತದ ಆದ್ರ ಮುನ್ನೂರ ಪೂಟ ಒಳಗ ಹೊಡಿಬೇಕ್ರಿ ಮಳಿ ಬತ್ ನೋಡ್ರಿ ಈಗ. ಬಂತರ್ಯ ಎ ಬರ್ರಿ. ಈಗ ಹನಿ ಹನಿ ಉದ್ರಾ ಕುತರಿ ಬರಲ್ರಿ ಎಪ್ಪಾ ಮಳಿ. ಏಕ ದೊಡ್ಡ ಇಪ್ಪತ್ತೈದ್ ಎಕರೆ ಮಾಡಿವ್ರಿ ಈ ವರ್ಸ ಮತ್ ಹೈರಾಣ್ ಆದ್ರಿ ಇರ್ಲಕ. ಮಳಿ ಬರ್ಲಿಕ್ಕ ಮಾರ್ಕೆನ್ದ ಹೋಗ್ಬೇಕತ್ರಿ. ಹಾ ರಿ
ಅದೇ ಅದೇ ಹನಿಹನಿ ಉದ್ರ ಕುತ್ರಿ ಬರ್ತ್ರಿ ಮಳೆ.
ಬರ್ಲೋ ಬರ್ಲಿ ಅವುನೌನ ನಾವಂತ್ರ ಒಂದ್ ಹತ್ತ ಎಕರೆ ಹೊಲ ಹಾಕಂಡಿವಿ.
ಏನ್ ಮಳಿದೇ ಅಲ್ರಿ ಈಗ ಏನಡದ. ಮಳಿ ಮಳಿ ಇದ್ರೆ ಬೆಲೆ ಹ ರಿ. ರಿ ಮಳಿ ಇದ್ರೆ ಬೆಳೆ ಮತ್.
ನೋಡ್ರ ಆರಾಮ್ ನೌನ್ ನಾವನು ಒಂದ್ ನಾಕ ಎಕರೆ ಕಟ ಉರಿದಿವಿ
ಅದ
ಅವತ ಹೆಚ್ಚ ಮಳಿನೆ ಬಂದಿಲ್ಲ ಇವತ್ತ ನೋಡ ನೀನ್ನಿ ಇವತ್ ಮಳಿ ಬಂದದ.
ಆಯ್ತಾತಯ್ತ್ ತೋರಿ ಮತ್ತ ಏನ್ ನಡದದ್ರಿ ನಿಮ್ದು ಕೆಲ್ಸಗಳು.
ಆ ರಿ
ಮತ್ತೆ ನಡದದ್ರಿ ಕೆಲಸ.
ಹೊಲ್ದಾಗೀವ್ರೀ ಆಯ್ತು.
ಆಯ್ತ ಆಯ್ತ ಹೇಳ್ರಿ ಮತ್ತಿಗ ಮಳಿ ಬ ನೋಡಿಗ
ಬಸ್ತ ನೀರಿ ಕೂಲರಿ ನೀರ್ ಕೊಟ್ಟ
ಆಯ್ತಾಯ್ತು ತೋ ಹಾ ಇಡ